ಇದೂ, ಹೇಳೋ, ಹೆಣ್ಕಪ್ಪ, ಫೋನ್, ಹಚ್ಚಿದಲೋ. ..
ಆರಾಮ. .. ನಾನ್, ಅರಮವಾಣಿನೊಡು. ..
ಅಲ್ಲ, ಏನ್ಪಾ, ಏನ, ಬಾಳ. .. ಎಸ್ಟುದೀನಾ, ಆಯ್ತು, ಫೋನ್, ಇಲ್ಲ, ಒಂದು. .. ಮೆಸೇಜ್ ಸಹಿತ ಬ್ಯಾಡಾ ಅನು ನೀನು ಅಲ್ಲಿ ದೂರ ಹೋಗಿ ಕುಂತಿದ್ದ ನಮ್ಗೆ ಹೆಂಗ್ ಗೊತ್ತಾಗ್ತದ ಎಲ್ಲನ್ ಎಲ್ಲ ಅಂತ
ಹ ಎಲ್ಲ ಹ ನೆನಬ್ಬ ಅಂತ ಆಯ್ತಿು ನೋಡಿ ವತ
ಅದೇ ಮತ್ ನನ ನೆನಗ್ ಬಂದಾಗ ಅಷ್ಟೇ ಕಾಲ ಆತಿವ ನಾವು ನಾನ್ ನೋಡ್ರಿ ಇಲ್ಲಿ ನಮ ನಮ್ ನಮ್ ಫ್ರೆಂಡ್ಸ್ ಗ್ರೂಪ್್ದು ಎಲ್ಲ ಫೋಟೋ ಅವ ನನ್ನ ಹತ್ರ ನಾನು ಯಾರ ಇರಲ್ ನೋಡು ಅವಾಗ ಬರೀ ಫೋಟೋ ನೋಡ್ಕೊಂತ ಕುೂಂತರ್ತ ನಾನು ನಿನ್ನೆ ನೋಡಿ ನೋ ನಾನ ಅದ ಫೋಟೋ ನೀನ್ ಇವತ್ತು ತ್ತ ಮುಂಜಾನೆ ಹಚ್ಚಿದೆ
ನೀನು ಯಾವಕ್ಕ ಅಲ್ಲ ಪನ್ ಹತ್ತನು ಇಲ್ಲ ಹತ್ತನ ಇಲ್ಲ ಅಂತ ಹಚ್ಚಿದಿವತ ಹಚ್ಚಿದವಿ
ಇಲ್ಲ ಇಲ್ಲ ಹಂಗೇನ ಇಲ್ಲ ನೀನ್ ಹಚ್ಚಿದ ಬಾಡ ಆಯ್ತ್ ಬಿಡಿ ಇವತ್ತನ ಅಲ್ಲಾ ಈ ಎ ನಾನು ನೀನ್ ಎತ್ತನಿಲ್ಲ ಅಂತ ನಾನ್ ಅಂತೀನಿ ನೀನು ನಾ ಎತ್ತನಿಲ್ಲ ಅಂತ ನೀನ್ ಅಂತಿದಿಪಾ
ಹೆಂಗ ಇವತ್ತ ಹೆಚ್ಚು ಅಲ್ತಗ ಮತ್ತೆ
ಹ ಮತ್ತೆ ಇಲ್ಲ ಇವತ್ತನ ಹೆಚ್ಚುಪ ಅರಾಮದ ಇಲ್ಲಾ ಹೆಂಗನವ ನಿಮ್ ತಮ್ಮ ಹೆಂಗನವ ಲಾಲು ಚಲಾಾನ ಇಲ್ಲವಾ
ಹ್ಮ ಆರಾಮಾನ ಆರಾಮಾನ ನೀವ್ ಆರಾಮ ಇರಲ್ಲ ಅಲ್ಲ
ನಿನ್ನ ನಿನ್ನ ಈಂಗ ನಮ್ ಫ್ರೆಂಡ್ಸಪ್ಲ್ಲಿ ಹೆಚ್ಚ ಅಂದ್ರ ನಿಮ್ ಊಗ್ ಬಂದಿದನಲ್ಲ ಒಂದ್ಸಲ ನಿಮ್ ಮನಗೆ ಪಾಪ ನಿಮ್ ತಾಯಿ ಅವ್ರು ಬಾಳ್ ಕ ಕೇರ್ ಮಾಡಿದರ್ ಬಿಡು ಆ ನಿಮ ಲಾಲ್ ನಿಮ್ ಲಾಲ್ ನೋಡ ನನ ನಗು ಬರ್ತ ಆಯ್ತ್ ಮಗ ಆಬ್ ಚಡ್ಡ ಉಟಗವ ಸಾಲಿಂಗಿ ಆಯಕವ ಆಯ್ತ ಮತ್ತ ಈ ಕಡೆ ಮೂಫರ್ ಸಾಂಗ್ ಹದರ್ತವಲ್ಲ ಅದ ಆಕ್ಯವ ಆಯ್ತ ಸೀದಾ ಸಾಂಗ ಅಚಿಗವ ಹೋದ್ರ ಮತ್ತೆ ಅವ ನಿಮ್ಮ್ ಮಲಗ್ ಬಂದಾಗ ನಿಮ್ಮ ಅಪ್ಪ ಗಳೆ ಹೊಡಕೈತನಲ್ಲ
ಹ್ಮ್ ಹ್ಮ್
ಹ ಮತ್ತೆ ಅವವತ್ ನೋಡಿ ಬರೀ ಲಾಲ್ನ ಲಾಲ್ ಲಾಲ್ ಲಾಲ್ ಅಣಕ ಅಂತತ್ ಕುಂತೀ ನೋಡ ನಾನು
ಹ್ಮ ವರಗ ಕೆ ಇಲೆ ಶಾಲ ಗಿ ಹೊಗೆನ
ಹೌದೌದು ಇವತುಸಾಲಿ ಅದನ್ನುಆದನ ಹೋಗಗ ಕೇಳಿನಂತವ ನಿಮ್ ತಮ್ಮ ಬಂದಂದ್ರ ಅವ ಇದ್ನಂದ್ರ ಬಾರಿ ಮಾತಾಡ್ತಿದವ ಹೌದಣ್ಣ ಹಂಗಣ ಹಿಂಗಣ ಅಂತ ಎಂತಿದ್ದ
ಹ್ಮ್ ಸಾಲಿಗೆ ಹೋಗ್ಯಾನ ಆತ
ಹೌದಾ ನೀನು ಎಲ್ಲಿಗೆ ಹೋಗಿದ್ದು ಇವತ್ತೇಏನ್ ಮನೆಗ ಈ ಕಡೆನ ಹೋಗ್ಬೇಕಾ
ಯಕಾಡೆಲ್ಲ ಖಾಲಿನೆಲ ಹಚ್ಚಿದೆ ನೀರಿನೇನ್ ಖಾಲಿ ಇರ್ತೋ ಇಲ್ಲ ಅಂತ
ಇಲ್ಲ ನಾನು ಕಖಾಲಿ ನಿ ಈಗ ಸ್ವಲ್ಪ ತಶ ತಶೀಲ್ ಆಪಿಸಕೋಬೇಕ
ಹ್ಮ ಹ್ಮ್ ಕೆಲ್ಸತ್ತೆ ಏನ
ಕೆಲ್ಸ ಇತ್ತ ಸ್ವಲ್ಪದ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಡು ಬರಬೇಕಿತ್ತು ಡೇಟ ಹಂ ಇದದು ಡೆತ್ ಸರ್ಟಿಫಿಕೇಟ್ ಪಾರ್ತ್ ಸರ್ಟಿಫಿಕೇಟ್
ಹಾ ಹಾ ಹಾ ಎಸಸ
ಮತ್ತ್ ನಮ್ಮ ಅಪ್ಪರ್ದ ಇದಾಗಿದ್ರಲ್ಲ ಅವ್ರು ಹಂಗಾಗಿ ಅದು ಇಸ್ಕೊಂಡು ಬಂದ್ರೆ ಅಂತ ಹೊಂಟಿದ್ದೇನು ನಾನು ನೀನು ಕರೆಕ್ಟ್ ಟೈಮಿಗೆ ಅದೇ ಈಗೆಲ್ಲಾ ಜಳಕ ಮಾಡಿದ್ರಯ್ತಂತ ಮನ್ಯಕ ಹೊಂಟಿತ್ತೆ ನಾನು ನೀ ಫೋನ್ ಬಂತೆಲ್ಲ ಯಾರ್ದು ಇದು ಅಂತಂದಗೆಸ ಎತ್ತಿದೆಅವಾಗ ನೀನ್ ಮಾತಾಡಿದ್ದ
ಹ್ಮ್ ಜಾರ್ ಬ ಮಾಡ
ಹ ಮತ್ತೆ ಯಾಕ ಅವ ಕೆಲ್ಸ ಬಾಳ ಹವ ಲ್ಲಿನು ನೀನ ಎತ್ತ ಮೈಸಿಕೊಂಡಮಾಡರಬೇಕು ಎಸ್ ಈಗ ನಾ ಆದರ್ ಎಲ್ಲಿ ಹೋಗಿ ಬರ್ಬೇಕು ಅಲ್ಲಿ ಅವ್ರ ಸರ್ಗಳು ಹತ್ತುವರಿ ಹಂಗ ಬಾ ಅಂತ ಹೇಳ್ಯಾರ ಹ ಹತ್ತವರಿಗಿಬಾ ಅಂತಂದ್ರೆ ಇಲ್ಲೇಶನ್ ಹನ್ನೊಂದು ಹನ್ನೊಂದವರಿಗೆಗ್ ಹೋಗ್ತೀನಿ ನಾನು ಅವ್ರ ಸರಿ ಫೋನ್ ಹಚ್ಚಿತ ಇಲ್ಲಪ್ಪಾ ಅಪ ಅಂತಂತ ಹಳ್ತಾರ ಅವ್ರರು ಚಲೂ ಆಯ್ತು ಬಿಡು ಸರ್ ಚಲೋ ರ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ತಿರುಗಾಡದ ಅದ ಎರಡ್ ಗಂಟೆ ತಾನ ತಿರುಗಾಡಿಗೆ ಚಂದು ಇಲ್ಲಿ ಟ್ ಜಲ್ದಿನೆ ಬರಬೇಕು ಯಾಕಂದ್ರೆ ಇಲ್ಲಿ ಎತ್ತುಗಳ ವಾ ಎತ್ತುಗಳು ಮೆಸ್ಬೇಕು ಹೊಲಕ್ ಹೋಗ್ಬೇಕು ಗಳೆ ಹೊಡಿಬೇಕು ಬಹಳ್ದ ನನ್ನವ ಒಬ್ಬವನಾಗಿ ನೀ ಅಕ್ಕಡೆ ಹೊತ್ತ ಕೂಡ ಸಂದ ಇಲ್ಲ ನೋಡು ಮತ್ ತಂಗ ನೀನ್ಫೋನ್ ಆಯ್ತಲ್ಪನು ಇಲ್ಲಾಂದ್ರೆ ನಾ ಬಿಡ್ತನ ನ
ಮತ್ತೆ ಹಂಗೆ ಕೆಲ್ಸ ಇರೋದ ಯಾರದ ಒಬ್ಬರದು ಅದ್ಕ ಹಚ್ಚಿಲ್ಲಾ ನಾನು ಇವತ್ ಖಾಲಿ ಇದೆ ನಂತ ಹ
ಹೌದೌದು ಇಲ್ಲಾ ಇವತ್ತು ಹೋಗಿಲ್ಲ ಮುಂಜಾನೆಗಳ ನಿನ್ನನೆ ಒಂದ್ ಹತ್ತು ಎಕ್ರೆ ಒಡ್ಕೊ ಬಂದ್ಯ
ಹ್ಮ್ ಹ್ಮ್ ಮೈಕೈ ಬ್ಯಾನಾ ಮನೆಗಿದೆ
ಮತ್ತ ಬೇಸರು ಬಂದ್ಬಿಟ್ಟ ನನ ಎಲ್ಲ ನು ನಾನಮ್ಮ ಅಂದರು ಮತ್ತೆ ಎತ್ತ ಹೋ ಹ ಏನ್ ಎತ್ತಿದ್ದಲ್ಲಿ ಒಂದ್ ಹಾಳ ಇರುತ್ತೆ
ನೀರ್ ಕೂಳು ಮೇವು ಅದು ಇದು ಹಾಕೆ ಅಂತ ಒಂದ ಆಳ ಇರಬೇಕು ಅದಕ
ಬ್ಯಾಸ್ರೋ ಮಾರಾಯ ಅವನು ಅದ್ರ ಯಾವ ಆದ್ರ ಗ ನಮ್ಮ ಮತ್ತೆ ನಮ್ಮ
ನಮ್ಮ ತಾಯಿಗೆ ಎಲ್ಲ ವಯಸ್ಸ ಆಗ್ಯದ ನಮ್ಮಪ್ಪನ ಮತ್ತ ಹಂಗ ಆಗಿದ್ದೊಂದನ್ ನೀ ತಾಯಿ ನಾನು ನಮ್ಮವ ಬಿಟ್ರೆ ಯಾರಲ್ವಾ ನೋಡು
ಹ್ಮ್ ಇರಲಿ ಇರಲಿ ಇಲ್ಲಪ್ಪಾ
ಏನ್ ಮಾಡ್ತಪ್ಪನ ಮಾಡಮಕ್ ಅಂತಾವಂತಿ ಅದು ನಮ್ಮ ಕೈ ಕಟ್ಟ ಬಿಡ್ತವ ಕಟ್ಟಗಸಿಂದ ಒಂತಲಿ ಡ್ಸ ಬಿಡ್ತದ ನಾವು ಅನ್ಕಂದಿದ್ದೆ ಒಂದ ಮನ್ಷ್ಯಿನಲ್ಲಿ ಇದ ಆಗ್ಬೇಕಕ್ ಅಂತಂದ್ರೆ ಆಗೋದೇ ಒಂದು
ಹಂಗೆ ಮತ್ತೆ ಹಂಗಗೆ ಇರ್ತ ಯಾವ್ದೋ ಒಂದ್ ಕೆಲ್ಸ ಮಾಡಕ್ ಹೋದ್ರ
ಏನ್ ಮಾಡ್ತ ಅದೊಂದ ಸ್ವಲ್ಪ ಟೆನ್ನ್ ಅ ಮಗ ಅವ ನಾವುನ ಮತ್ತ್ ನೋಡ
ಹಾ ನಿಮ್ಗ ನಿಮ್ ಶಾಣ ಶಾಣ ಪ್ರಕಾಶ್ ಹೆಚ್ಚಿದ ನಿಮ್ ದೋಸ್ತಗ
ಯಾವ್ ಮನೆೆ ಹಚ್ಚಿದ್ದಪ್ಪ ಏ ಅಲ್ಲೋ ಶಾಣ ಪ್ರಕಾಶ್ ಏನು ಆತರ ಮಾತಾಡ್ತಾನ ನಂಗ ಸಿಟ್ಟು ಬಂದತ್ತಪ್ಪ ನಿಗೆ
ಏನಾಯ್ತು
ಮಾತಾಡೋ ರೀತ ಈಗ ನಾವ್ ಫ್ರೆಂಡ್ ಸರ್ಕಲ್ ಆಗಿ ಇರ್ತೀವಿ ಅವ ಚಲೋನ ಇದ್ದಾವ ಯಾಕ ಯಕ್ಕಂಗಗನೋ ಅವ ಏನ ಏನಂತ ಎಕಡ ಹೋಗಸನ್ ಹುಡುಗರು ಜೊತೆ ಕತ ಕೆಸ ಅಂಗಮ್ಮಯ ಮಾ ಹಂಗಾನೇನ ಅವನು
ಏ ಏನಾನನಪ ನೀನೇ ಗೊತ್ತು ನೀನೇ ಹೊರಗೆ ಇರ್ತಿ
ಇಲ್ಲ ನಾನ ಬಾಳ ದಿನ ಆಯ್ತ ಫೋನ್ ಹಚ್ಚಿಲ್ಲ ಅಂತ ನಾನ್ ಅಂತೀನಿ ಮಾತಾಡಿದೀನ ಯಾವನೋ ನೀನ ಅಂತ ಅಂದಪ್ ನನಗ ಹಂಗೆ ನಾ ನಂಬರ್ ಸೇವ್ ಮಾಡ್ಕೊಂಡ ಮತ್ತೆ ಮ ನನ್ನ ನಂಬರ್ ಸೇವ್ ಮಾಡ್ಕಲಾರದ ನನಗ್ ಬಂತ ಶ್ರನ ಪ್ರಕಾಶ ಎಸ್ ಎಸ್ ಕೆ ಪ್ರಕಾಶ್ ಅಂತ ಬಂತು ಯ ಎಲ್ಲ ನಾನ್ ವಾಟ್ಸಪ್ ನ ಎಲ್ಲ ಸ ನೋಡ್ತನ ಮತ್ತೆ ಯಾವ್ನೋ ನೀನ್ ಅಂತ ಕೇಳಿದ ನನಗ. ಓಬೋ ಹಂಗ ಅನ ನಿಂದು ನಾನನ್ ಗೊತ್ತಿಲ್ಲ ಅಣನ್ಗ ಅಂತಂದ ಇಲ್ಲಪ್ಪ ಗೊತ್ತಿಲ್ಲ ನೀನ್ ಯಾರೇಏನಂತಂದ.
ಹ ಹೌದಾನ ಅಚ್ಚಿಕ್ಕ್ಯ ಅಂತ ಯಾಕ ಪಿಂಗಯಂದರ ಏನ ಆಯ್ದ ಏನ. ಕ ವಕತ್ತ
ಅಲ್ಲ ನನ ಯಾವತ್ ಮಾರಿ ಕೊಡದಂಗ ಯತ ಎಷ್ಟ ದೋಸ್ತ್ ಅಂತ ನಿ ನೆನಪ ನಾನು ಇಂಥ ನಂಬಿದ್ರ ಈ ನ ಮನೆ ವ್ಯಕ್ತಿ ಇದಾನಲ್ಲ ಅ
ಏನನ್ ಕುಡ್ದ ಕುಡ್ದದ ಏನ್ ಮಾಡ್ಯದ
ಎಲ್ಲ ಅದೇ ಅದೇ ಎಂತ ನಾನು
ಏನ್ ಮಾಡಿದೆ ಏನಪ್ಪ
ಹ್ಮ್
ಹ ಏನ ಮಾಡಕ್ ಅದ್ರದ ಯಾಕ್ ಬಪ್ಪಾ ನಮ್ಗ
ಹ್ಮ್ ತಲ್ಲಿ ಕಸ ಕಾಡ್ಬಡ
ಏ ನಾನ ಬಾಳ ಆಹ ಬಾಳ ಮನ್ಸಿತ್ತು ನನ್ಗ ಮಾತ ಮಾಡ್ಬೇಕಕ್ ಅವ್ ಜೊತಿ ಅಂತ ಅಂದ ಆತಿನಿ ಈದ ಹಂಗನಪ್ಪಾ ನಡಿ. ಒಂದ ಎರರಡ್ ಸೆಕೆಂಡ್ನ ನಾನು ಯೋಚನೆ ಮಾಡ್ಲ ನೋಡು. ಅ ಸೀದಾ ಕಟ್ ಮಾಡಿದೆ ಮತ್ತೆ ರಿಟರ್ನ್ ಹಚ್ಬಕ್ ಇಲ್ಲವ.
ಹ್ಮ್ ಹ್ಮ್
ಸಹಿತ ಹಚ್ಚಿಲ್ಲ ಈ ಏನು ಹಚ್ಚಿಲ್ಲ ನೋ ಆಯ್ತ ಹಂಗಾಗಿ ನಾನ್ ಸೀದ ಬಂದೆ. ಹೊಲಕ್ ಹೋಗ್ಬಿಟ್ಟೆ ಬಂದ್ ವೇಸ್
ಎತ ಮತ್ತೆ ಮತ್ತ ಮಸ್ತೆ ಹ ಮಂಗ ಮಕ
ಅದೇ ನಾ ಈ ಸಲ ಒಂದು. ಆಕಳ ಮಾರಿಗಸನ ಬೈಕ್ ತಗೋಬೇಕಂತ ಮಾಡನಪ್ಪಾ.
ಹಟ ಆಟ ಎ ಮಾರಕ ಚು
ಎಲ್ಲ ಹಟ ಎಲ್ಲಾ ಇದು ಆಕಳ.
ಹಕಳಾ.
ಅಕಳ ಮ ಬೈಕ ಎಲ್ಲಕಡಿ ಹೊಲ ಮಂದಿ ತಿರ್ಗಾಡಕ್ ನಡ್ಕೊಂತ ಹೋಗಿ ನಡ್ಕೊಂಡಂತ ಬರ್ಬೇಕಪ್ಪ.
ನೋಡದು ಆಕಳ ಎಷ್ಟ ಕೋಂಗದ ಒಂದ ಒಂದ ದೊಡ್ಡದದಂಗ.
ಯ್ ದೊಡ್ಡದ ಒಂದ್ ಐವದ್ ಸಾವಿರ ಕೋತದ.
ಹ ಐವತ್ತು ಸಾವಿರ್ಕ ಕೊದ್ದಾ.
ಐವತ್ ಸಾವಿರಕಂದ್ರೆ ಕಟ್ಟಿಟ್ಟ ಬುತ್ತಿ
ಅದ್ನ ಒಂದ ಎಪ್ಪತ್ತಂಬತ್ತದ ಆಗವದ್ದ.
ಇಲ್ಲ ನಮ್ದ್ ಹೆಂಗ ಈಗ ಹೆಂಗಂದ್ರ ಈಗ ಆಕಡ ಮಿಕೇಶನ್ಯ್ತ ಅದದು ಏನ ಐವ್ ಸಾವಿರ ಬಂತಂದ್ರ ಡೌನ್ ಪೇಮೆಂಟ್ ಕಟ್ಟಿಬ ಬಿಡ ಪೈಗ. ಇಪ್ಪತ್ ಕಟ್ರ ಬಿಡ್ತಾರ ಸಣ್ಣ ಗಾಡಿಗಳು ಟೂ ವೀಲರ್ ಈ ನಂದೇನು ಹೊಂಡಾಶೆನೇ ತಗೋಬೇಕಕ್ಂತದ ಆಯ್ತ ಅದಕ್ಕೊಂದು. ಐವತ್ತು ಕಟ್ಟಿ ಬಿಡ್ತನಪ್ಪಾ ನಾನು ಅದು ಬಂದಿದ್ದ್ ಆ ಕಡೆ ಹೋಗ್ಲಿ ಏನ ಒಂದು. ಅ ತುಳಸಿತನಿ ಆದ್ರ ನಲ್ವತ್ ಕಡ್ತನನ್ ನವತ್. ಕಟ್ಟಗಸ ತುಳಸ ಮತ್ತೆ ಮನೆಗ್ ಬೇಕಾತ್ತತದಕ ಚೂ ಕಮ್ಮಿ ಆಗ್ಲಿ.
ಹ್ಮ ಬೇಕಾದೂ ಮನೆಗ ಅಲ್ಪ ಮಾಡ ಯಾರಷ್ಟ.
ಹ ಮತ್ತೆ ಮನೆಗೆ ಮಾಡದ ಮತ್ತೆ ಹಂಗ ಗೇಶ ರೋಡಕ್ಕಣ
ಮಾಡಡ ಒಂದ ನ
ಅಲ್ಲಾ ಎಲ್ಲನ ಗೊತ್ತದಾನನ್ಗ ಆಗ್ತರಿ ನೀನ್ ಅಲ್ಲಿ ದೂರ ಕುೂಂತದಪ್ಪಾ ನಿನಗ ಅಲ್ಲಿ ಸೋರ್ಮ್ಳ ಗೊತ್ತರಿ ಮನೆ ಕೇಳಿದೆವ ಆ ದೇವಣ ನಲ್ಲ ಆಟ ದೇವಣ.
ಹಾ ಹಾ
ಹ ಅತ್ತಿನೇ ಕೇಳಿದ್ದೆ ಇಲ್ಲ ತಮ್ಮ ತಗೊಂಬರನ್ ತಗಪ್ಪಾ ಅಂತಂದ.
ಹ್ಮ
ಅಲ್ಲಣ್ಣ ನಂದ್ ಶೋರೂಮ್ ಬಗ್ಗೆ ಅದು ಯಾವ್ ಗೊತ್ತಿಲ್ಲ ಅಲ್ಲಿ ಏನ ನಮ್ಮ ತಾಲಕಕ್ದಾಗ ಎರಡು ಮೂರು ಕೋರ್ಮ ಅಂತ.
ಹ ಆ ಆದಾ
ಹ ಎರಡ್ ಮೂರ್ ಸೋರ್ ಮಾ ಅವ ಅಣ್ಣ ನೀನ್ ಯಾವಾಗ ಖಾಲಿ ಇರ್ತ ಅಂತಂದೆ ನಾನು ನಾನ್ ನೋಡಪ್ಪ ಕಾಲಿ ಇರೋದಂತ್ರನು ಬಾಳ ಕಡಿಮೆ ಆದ್ರ ನಿನ್ ಸಲಂಗಂತ ಒಂದಿನ ಹೋಮ ಗಾಡಿ ತರಿಸಸ್ತಂತ ಅಲ್ಲಿ. ಆಟಿ ತರಿಸಿಸ ಪಾಟಿ ಕೊಡಸಬಬೇಕಕ್ಪ್ಪಾ ಅಂತ ಒಂದ ಅತ್ತ ನನಗ ಅಲ್ಲಾ ನಾನ್ ಮನ್ಷಸಿನ ಕ ಅನ್ಕೆ ನಮ ದೋಸ್ತರಿಗೆ ನಾ. ಪಾಟಿ ಕೊಡ್ಸಿಲ್ಲ ಡಿಗ್ರಿ ಮುಗ್ಯಣ ಈ ನಿನಗಿರಿ ಕೊಡ್ಸಲಪ್ಪ ಅನ್ಕಂದ. ನಾನು ಮನ್ಸಿಗೆ ಬಗಿನ ಮಾಹತಿಗೆ ಅಂದೆ ಮತ್ತೆ ಇರ್ ಆಯ್ತಣ ಕೊಡಸನ ಅಂತ ಹೇಳ್ದೆ ನಾನು.
ಹ್ಮ್ ಹ್ಮ್ ಅ ಅನ್ವಕ್ ಮು
ನಾನು ನೀನು ಇರ್ತಿದವಿ ಆರಾಮ್ ಹೋಗಿ ತರ್ತಿದಪ್ಪ.
ಹ ನಾನ ಇಲ್ಲಿ ದೂರ ಬಂದಿ ಬರ್ತ್ ನಾನ್ ಇನ್ನೊಂದು ಎರಡ್ ಮೂರ್ ತಿಂಗಳ
ಬಾಬಾಪ ಆದಷ್ಟ ಇ ಎರಡ್ ಮೂರ್ ತಿಂಗಳ ಅಂದ್ರ ಸಣ್ಣ ಆತ ಆನ್ ಎಷ್ಟಿಗೆ ಬರ್ತತ್ತಗ ಈಗಂಗ ದಿನಗಳ
ಹ ಯನಾಗ ಊರ್ ಕಡೆ ಅವನ್ ಕೆಲ್ಸ ಇಿಲ್ಲ ಏನಿಲ್ಲ ಬಂದ ಏನ್ ಮಾಡ್ಲ ಅದಕ ಇದ ಅವನ್ ನಾಕೈ ಹ್ಮ್
ಇಲ್ಲ ಊರಾಗಿದ್ನ ಅಂದ್ರ ಮನ್ಷ್ಯ ಕೆಟ್ಟ ಬಿಡ್ತಾನೋ ದುಶ್ಚಟಕ್ ಬಲಿ ಆಗ್ತಾನ ಇಲ್ಲಾ ಅಂದ್ರೆ ಆ ಅ ವಾರ ವಾರ ಮಾಡಕ್ ಚಲ ಮಾಡ್ತಾನ ಇಲ್ಲಾ ಶೀಟಾಗ ಒಬ್ಬತ್ತ ಇರ್ಲಿ ದಷ್ಟವಾಗಿ ಅದು ಕೆಲ್ಸ
ಹ್ಮ್
ಹಾ ಮತ್ತೆ ನೋಡಿ ಎಲ್ಲಾ ಈಗ ಹೆಂಗಾಗಿ ಅಂದ್ರ ಎಲ್ಲ ಕೆಲಸು ಸಣ್ಣ ಸಹಿತ ಕೆಟ್ಟಬಿಟ್ಟ ಹೋ ಇಲ್ಲಿ
ಹಾ
ಏ ಸಣ್ಣು ಸಹಿತ ಕಟ್ಟಬಿಟ್ಟಾವ ಎಂಕೋ
ಹ್ಮ್ ಹ್ಮ್ ಆಯ ಮತ್ ಹಾಗಿ ಮೈತ್ ನೀ ಎಲ್ಲ ಇದ್ದಲ್ಲಿ
ಕಾರನ್ ಈಗ ಒಳ್ಳೆ ಮಾತು ಹೇಳಿ ಎಂಗ ತಿಗಾಡ್ತಾರ ನೋಡಿ ಇವಾಗ ಕೆಲ್ಸಕನ ಹೋಗಕ್ತಿಿಲ್ಲ ಅಂದ್ರೆ ಅದೆನಲ್ಲ ನೀನ್ ಏನ್ ಕೇಳ್ತತಿ ನೀ ಏನ್ ಕೊಡ್ತೀರಂತ ಮತ್ತ ಮತ್ತೆ ಏನ್ ಮಾಡ್ತಪ್ಪ ಒಳ್ಳೆ ಮಾತುಗಳ ಸಹಿತ ಹೇಳ್ಬಾರ್ದ ಅವ್ರಿಗೆ
ಗೆ ಅಂತರ
ಹ್ಮ್
ಹ್ಮ್
ಹಿಂಗ ಆಗ್ಗಸ್ರ ಹಿಂಗ ಅನ್ನೋರಪ್ಪಾ ಇದು ಊರ್ ಕಡೆ ಊರ್ ಕಡೆ ಅಂತಾನ ನೀನ್ ಊರ್ ಬಿಟ್ಟಿದ್ದೆ ಬೆಸ್ಟ್ ಅಂತ ಅನ್ಕೊಂತ ನಾನು
ಹಕ್ಕ
ಹಾ ಮತ್ತೆ ಏನ್ ಮಾಡ್ತಾ ಊರ ಸದ್ದದಂಂತ ಮಾಡೆ ನೀನ್ ಯಪ್ಪ ಊರ ನೋಡಕ ನಾನೇ ಎಲ್ಲ ನ ನ ಅಂದ್ರ ನಮ್ಮವು ಒಬ್ಬಕ್ ಹೇಳ ಬರೋದನ್ ಆಗಲ್ಲ ಏನ್ ಮಾಡ್ತಾ ಈ ಕಡೆ ನಂದ ನೋಡ್ಕಬಬೇಕು ಈ ಕಡೆ ಮ ಮನ ನೋಡ್ಬೇಕು ಹಂಗಾಗಿ ಒ್ ಐ್ ನಿಮಿಷ ಮನದ ಮಾತಾಬೇಕು ಐದು ನಿಮಿಷ ನಂದು ಮಾತಾಡಂಂಗ ಅದ್ ನನ
ಹ
ನಾ ಒಬ್ಬತಿಗನ ಇದ್ನ ಅಂದ್ರ ದೂರ ಹೋಗಿ ಸಟ್ಲ ಆಾಗಿ ಬಿಡ್ತದ್ ಅ ಕಡೆ
ಕೇರಳ ನಮ್ಮ
ಹಾ ಮತ್ತೆ ಇನ್ನಂಗ ಆರಾಮ ಇದ್ದಿ ಆಯ್ತ ತಗ ಈಗ ಆರಾಮ್ ಆ ಮೂರ್ ತಿಂಗಗಳುಳ ಆರಾಮ ಎಂಜಾಯ್ ಮಾಡುವ ಎಂಜಾಯ್ ಮಾಡಿಷ್ಟ ನಾವ್ ಆರಾಮ ಬಾ ಕೈಲದಾಸ ದದುರ್ಕಗೆಸ ಬ ಹೆಂಗ
ಆಯ್ತ ಆಯ್ತು ಆ ಆಯ್ತಾತ ಹ ಆತತ
ಸರಿ ಅದ ನಿಮ್ ಲಾಾಲಗ ನಿನ್ ತಮ್ಮ ಕೇಳಿದ ಅಂತ ಹೇಳೇಳ
ಹಾ ಸರಿ ಸರಿ ಸರಿ ಆಯ್ತು ಎಲ್ಲ ಹ್ಮ